ಹಲೋ
ಹಾ ಆರಾಮದ ನೀವು
ಹ್ಮ್ ಆರಾಮದ ಮತ್ತೆ ಊಟ ಆಯ್ತಾ ಏನಲ್ಲಪ್ಪ ಸುಮ್ಮ್ ಕೂತಿತಣ ಸುಮ್ಮ್ ಕ ನೋಡಪಾ ಸುಮ್ಮಲಿ ಗಾಳಿಗೆ ಮ್ಯ ಟೆರಸ್ ಕುಲ್ಲ ಇಟ್ಟ ದಿನ ಕುಲ್ಲ ಇರ್ಲಿಲ್ಲ ಆರಾಮ್ ಕುತ ನೋಡಿ ಕಾಳಿ ಗಾಳ ಗಾಳ ಅಂತ ಕಂಡ ಪಿ ಬಿಟ್ಟ ತ್ತ ಗಾಳಿ ತಂಪ ಸುಮ್ ಮ್ಯಾಗಿ ಮಕ್ಕಳು ಚಲೋತ್ ಸುಮ್ ತಂಪಗ ಕಂಡ
ಹೌದ ಮ್ಯಾಗ ಚಲೋ ಅದು ಒಳಗ್ ಜಳ ಹಾಕಿರ್ಬೇಕಲ್ಲ
ಏ ಕಂಡಪಟ್ಟೇ ಇದು ಜಳ ಅತ್ ಏನ್ ಕೇತಿ ಪುಲ್ಗ ಇದು ಪೂರಾ ಬಿಸಿ ಬಿಸಿ ಪ್ಯಾನ್ ಆದಕ್ರೆ ಅಂದ್ರ ಪ್ಯಾಾನನ್ ಗಾಳಿನ ಬೇರೆ ಇದ್ರ
ಹ ಹಾ ಈತ ಬರಲ್ಲ ಪ್ಯಾನಿಂಗ್. ಮ್ಮ ಅದು ಬಿಸಿನ ಆಗತೈತಿ.
ಬಿಸಿ ಬಿಸಿ ಉಗತಿತಿ ಇದು ಸ್ವಲ್ಪ ತಣ್ಣ ಉಗತಿತಿ ಇದ ಅಲ್ಲದು. ಓ ಚುರಲ್ಲದು. ಅಂದ್ರ ಪ್ರಾಕೃತಿಕ. ಪ್ರಾಕೃತಿಕ ಇದು.
ಹಾ ಪ್ರಕೃತಿಿಕ.
ಅದು ಮನಷ್ಯರ್ ಮಾಡ್ಯಾರದು. ಅದಕ್ಕ ಗಾಳಿ ಬಿಸಿ ಬಿಸಿ ಗಾಳಿ ಹೊಡಿತದ. ತಾಣ ಕಳಿ ಎಿಡತಿದೆ.
ಹಾ ಊಟಗದೆ ನಿಮ್ದ.
ಹ್ಮ್ ನಮ್ದ ಏನೇನ್ ಕೊಟ್ರ ಊಟಕ್ಕ.
ಊಟಕ ಹೊರಗ ಹೋಗಿದೀವಿ ಅತ್ತ ನಮ್ ದೋಸಾ ಬರ್ತ. ತೊಡುತ್ತ.
ಹಾ ಬರ್ತಡ.
ಹಾ ಹೋಗಿ ಹೋಗಿದ್ದಪ್ಪಾ ಹೋಗಿ ಬರ್ತ. ತಡೋದು ಮಾಡಿದ್ದೀವಿ.
ಹಾ.
ಬರ್ತಡೆ ಮಾಡಿ ಅಲ್ಲಿ ಒಂದು ರೆಸ್ಟೋರೆಂಟ್. ಕೊದವಿ ಹೋಗ ಗಊಟಾ ಗಿಟಾ ಮಡಕು ಮಂದಿ. ಬಿರಯಾನಿ ಅದು.
ಹಾ ಬಿರಿಯಾನಿ ಮಾಡದಾರ ಚಿಕನ್ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಹ್ಮ್. ಮತ್ತೆ ಮತ್ತೆ. ಮತ್ತೆ ಮನಷಿ ಮತ್ತೆ. ತಿೆನ್ನಡಿಿಸಿಿ.
ಮತ್ತೇನಿಲ್ಲ. ನೀವ ಏನ್ ಮಾಡಿದ್ರರಿ ಊಟಕ್ಕ.
ನಾವಿಲ್ಲಿ ರೈಸ. ರೈಸ್. ಸಾಂಬಾರ್. ರಸಂ. ಅಂದ್ರ ಇದು ಟಮಾಟಿ ಟಮಾಟಿ ಈರೆಕಾಯಿ ಹಾಗಲಕಾಯಿ ಅಕ್ಕಿ ಸಾರು ಮಾಡಿದ್ರಪ್ಪ ಸಾರ್ ಚಲೋತ್ತ ಮತ್ತೆ ಜಿ ಮಿಕ್ಸ ಜೀರಾ ರೈಸ. ಹಾ ಅದ್ರ ಜೊತೆ ಉಳ್ಳಾಗಡ್ಡಿ ಚಪಾತಿ ರಾತ ತ್ರೇಲ ರಾತ್ರಿ ಅಂದ್ರ ಚಪಾತಿ ಕನಸೆ ನೋಡು ಒಂದೊಂದ್ ಸತಿ ಕೊಡ ಇಧರ ಬಂದು ಆರು ದಿನದ ಇದು ಏಳು ದಿನದಾಗ ಮೂರ್ ಸತಿ ಕೊಡ್ತಾರ ಮೂರ್ ಸತಿ ಕೊಡಲ್ಲ
ಹೌದೇನು ಕೇಳಬೇಕ್ಲ ಮತ್ ನೀವು.
ಕಿಳಕ್ ಬರಲ್ಲಪ್ಪ ಏನ್ ಹೇಳೇದು. ಅದು ಹೊಲ್ ಬಿಡು ಚಪಾತಿ. ಮ ಮುಂಜಾನೆ ನಂತ್ರ ನಷ್ಟಾ ಸೋಮಾರ ದಿನ ಮ ಚುರ್ಮರ್ ಸುಸ್ಲಾ. ಬಜಿ ಬಜಿ ಮಧ್ಯಾಹ್ನ. ಹಾ ಮಸ್ತ. ಸುರ ಚಪಾತಿ ಹಾಗಲ್ಕಾಯಿ ಯಾವ ರೆ ಪಲ್ಯ ಮಾಡ್ತಾರ ವಟ್ ಏ ಕಳಿಂದ್ ಪಲ್ ಎರಡ್ರಡು ತರ ಪಲ್ಯ ದಿನ ಮಧ್ಯಾಹ್ನ ಹ ಯಾವ್ಯಾವ್ರೇ ಹಾಗೆ ಒಂದ್ಸತಿ ಹಿರಿಕಾಯ ಮಾಡ್ತಾನ ಹಾಗಲಕಾಯ ಮಾಡ್ತಾನ ಸೌಂತಿಕಾಯ ಮಾಡ್ತಾನ. ಸೋಯಾಬೀನ್ ಮಾಡ್ತಾನ ಆಲೂಗಡ್ಡಿ ಮಾಡ್ತಾನ ಕಂಡಪುಟ್ಟಿ ಮಾಡ್ತಾರ ಮಾಡತರ ಕರೆ ಅಂದ್ರ ಸ್ವಾದ್. ಸ್ವಾದ್ ಇರ್ ಸ್ವಾದೇ ಇರಲ್ಲ ಹ್ಮ್. ಮತ್ತ ಚೆಂಜಿಕ್ ಯಾವಾಗ್ರ ಆ ಏಳ ದಿಂದಾಗ ಮೂರ್ ನಾ ಸ್ನಾಯಾಕ್ಸ್ ಕೊಡ್ತಾನ ಇಲ್ಲಾ ಅಂದ್ರ ಕೊಡದೇ ಇಲ್ಲ ಮೂರು ದಿನ ಕೊಡೋಲ್ ಮತ್ತ ಒಂದೊಂದ್ ಸತಿ ಕೊಡತಾನ ಒಂದ್ ಸತಿ ಕೊಡೋಲಾಪ್ಪ ಮತ್ತ ಆರು ಏಳ ದಿಂದಾಗ ಗ ನಾಕ್ ದಿನ ಚಾ ಇರ್ತದ
ಹ್ಮ್
ಹ ಯ ಒಂದ ದಿನ ಬೂಸ್ಟ್ ಇಡ್ತಾನ ಒಂದ ದಿನ ಕಾಪಿ ಇಟ್ಟಬಡ್ತಾನ ಮುಗಿತು.
ಹ್ಮ್ ನಮಗ ಅಷ್ಟು ಕೊಡುದುಲೋಪ ಅವನ ನೌನ್.
ಅದು ಅಷ್ಟು ಕೊಡಲಾ.
ಎಲ್ಲಾ ಕೊಡಲ್ಲ ಅಷ್ಟು ಕೊಡಲ್ಲ
ಇದು ರಾತ್ರಿ ಊಟ ಕಂತ್ರು ಚಪಾತಿ ಪಲ್ಯ ಅದೇ ಒಂದ್ ಒಂದ್ ಸತ್ ಮೂರ್ ದಿನ ಬುಡ್ತಾನ ಮೂರ್ ಸತಿ ಕೊಡಲ್ಲ ರೈಸ್ ಬರೀ ರೈಸ್ ನೋಡು ಇಲ್ಲಿ ಬ ಬರೀ ಯಾವ್ ಬಂದಿನ ಬಂದಿನಿ ಬರೀ ರೈಸ್ ಬೆಳಗ್ಗೆನು ರೈಸ ಮಧ್ಯಾನ್ ರೈಸ ಚೆಂಜಿ
ಅಪ್ಪ ನೀಮ್ ಬ್ಯಾಸರಾಗಿತ್ತಂದ್ರೆ
ಸುಮ ಅನಿವಾರ್ಯಯತ ಸುಮ್ ಉನ್ನಾಕ್ ಹತ್ತಿವು
ಹಾ ಮತ್ತೆನಿಲ್ಲ ನೋಡಪ್ಪ ಹಂಗಾಗಿ ಎನ್ಮದತ್ತಿರಿ
ಏನು ಪುಸು ನಾನು ಸು ಕುತು ನಾಕ್ ಆ ಆಕಾಶ ನೋಡ್ ಕೋಂಡ್ ಕುೂತೀನಿ ನಕ್ಷತ್ರ ಆರಾಮ್ ಮಕೊಂಡವು ನೋಡಿಲ್ಲ ಆಕಾಶ ನೋಡಿಲ್ಲ ಮಕೊಂಡು ಸುಮ್ಮ್ ಇಲ್ಲೇ ಮ್ಯಾಲಾ ಮಕ್ಕೊಳ್ಳೊ ಚಲೋ ಇವತ್ತು ಮಳೆನು ಬರಂಗ ಕಾಣಲ್ಲ ಯಾಕಂದ್ರ ನಕ್ಷತ್ರ ಕಾಣತವೂ ಇಕಡೆ
ಹಾ ಗುಡುಗಲು ಐತಿ ನಕ್ಷತ್ರ ಅದವು ಬರ್ ಡೌಟವತ್ತೇನ್ ಹಾ
ಈ ಸತಿ ಬಿಸ್
ಹಾ ಬಾಳಪ್ಪ ಬಿಸ್ಸಿಲು ಇಲ್ಲಿ ನಮ್ಮ ಕಡೆ ಅಂತೂ ಬಾಳಿ
ಹ್ಮ್ ಕಂಡ ಏನ್ ಹೆತ್ತ ತಲೀ ತಲೀ ಸುಡು ಸುಡು ಸೋಟ್ಟದ್ ನೋಡ್ ಈ ಸತಿ
ಹಾ
ಈಗ ಪಸ್ಟೀಗ್ ಬಂದ ನಿಮ್ ಪೀಲ್ಡಿಗೆ ಹೋದರೇನು ಫಸ್ಟಿಗೆ ಬಂದ ಪೀಲ್ಡಿಗೆ ಹೋದರೇನು
ಹಾ ಓದಿದ್ರು
ಹ್ಮ್ ಏನೇನ್ ಮಂಡ್ರಾ
ಇವೇ ಪಸ್ಟಾ ಇವ್ ಗಂಜಾರ ಹಾಚ್ಚೀದ್ರಾ
ಹ್ಮ್
ಮೊದಲ್ ಎಲ್ಲ ಅಡ್ಯಾಡಿ ತೋರ್ಷ ಇದ್ರ ಒಂದ ದಿನ ವಾಹ
ಹ್ಮಞ
ಅದು ತೊಗರಿ ಅದು ಇದು ಅದು
ಹ್ಮ್
ಅದ ಆದ್ಮ್ಯಾಗ ಇದ ಗಂಜಾಳ ಹಾಕ್ಸಿದ್ರ ನಮತ್ ಕಡೆನ
ಹ್ಮ್
ಅದಾದ್ಮೇಲೆ ಒಮ್ಮೆ ಶೂರ್ಪನ್ ಹಾಕಿದ್ದೀವಿ
ಹ್ಮ್
ಅದು ಎಲ್ಲ ನಮ್ಮ ಕಡೆನೆ ಮಾಡ್ಸಿದ್ರರು ಪ
ಎಲ್ಲ ಪೂರ ನಿಮ್ ಕಡೆನ
ದು ಗಂಜಾ ಹಾಕುದು ಬತ್ತ ಹಳ್ಳೆ ಅದುಕ್ಕ ಕಸ ತೆಗೆದು ಇದು ಅದಕ್ಕ ಗೊಬರ ಹಾಕುದು ಎಣ್ಣಿ ಹು
ಹ್ಮ್ ಎಲ್ಲ ನಿಮಕೆ ಮಾಡ್ಸಾರಂದಂಗದ್ ಪೂರಾ
ಕೂಡ ಏನ್ ಮಾಡ್ಸ್ಯಾರ ನೀರಟ್ಟ ಕೆಲಸರ ಕಡೆ ಆಸಷ್ಯಾರ
ನೀರ್ ನೀರಟ್ಟೆ ಅವ್ರು ಅವ್ರು ಹೊಡದ ಹ್ಮ್ಮ್
ಕೆಲ್ಸಕ್ ಹಚ್ಚಿದ್ರ ಅವ್ರಿಗೆ
ಹಾ
ಬಿಟ್ರೆ ಅಲ್ಲ ನಮ್ಮ ಕಡೆನ ಮಾಡ್ಸಾ ಸರ್ ನೀರ್ ಹಸೋದ ಹೊದು ಲಾಸ್ಟ್ ಜನ್ ಮಷಿನ್ ಕಾಯ ರಾಶಿ ಮಾಡುದು ನಮ್ಮ್ ಕಡಿನ ಮಾಡ್ಸ್ಯಾರ
ಅಬಬ್ಬಬ
ಪಲ್ಲ ಸುರ್ಪಾನ ಗುಂಜಾಳ
ಎಲ್ಲ ಹ್ಮ
ಹಳೆ ಬ್ಯಾರದಾರ್ ಕಡ್ಲಿ ಇತ್ತಪ್ಪ ಅದನ್ನುೂ ನಮ್ ಕಡನ ಕಿಸಿದ್ರು ಹ ಬಾರ ಹದಾರ ತೊಗ್ರ ತದನ್ನು ನಮ್ಮ ಕಡೆ ಕೋಶಿಶ
ನಿಮ ಕಡೆಯಿಂದ ತೆೆಗೆಸಿದ್ರನು ಎಂತ ಹಂಗಗೆ ಅದಾರ ಅವರು ಏನ್ ಕೆಲ್ಸ ತಕೋತಾರ ಕೆಲ್ಸ ಹ್ಮ್ ಕಂಡಪ್ರ ಕೆಲ್ಸ ತಗೋತಾರೆ ನಮ್ದು ಹಿಂಗಗೆ ನೋಡು ವಟ್ ನಮ್ದು ಕೆಲ್ಸ ತಕೋತಾರ ಇಲ್ಲಿ ನಮಗ ಫಸ್ಟಗ ಸ್ಟಾರ್ಟಿಂಗ್ ಬಂದಾಗ ಇದು ಏನಪಾ ಅದರಸರನು ಪಫಸ್ಟ್ಗ ನಮಗೂ ಪೀಲ್ಡ್ ಐದ ಆರು ಎಕರೆ ಆದ
ಹಾ
ಫಸ್ಟ್ ನಮಗೂ ಇದ ಹಾಕ್ಸರಪ್ಪ ಗೊಂಜಾಳೆ ಗೊಂಜಾಳಾಕ್ಷರ ಮತ್ತ ಇದು ರೆಸಿ ಮೆಕ್ಕಿ ಇತೇನೆಿ ಅಕ್ಷಾರ್ ಮತ್ ಸುರಪ್ಪ ಅಕ್ಷರ ಮತ್ತ ಕಡ್ಲೆ ಅಕ್ಷರ್ ನಮ್ದು ಏ ಜಡ್ ನಿಮ್ ಹೆಂಗ ಮಾಡ್ಸರ್ ಸೇ್ ಟು ಸೇಮ್ಮ್ಗ ಹಂಗೆ ಮಾಡ್ಸರ್
ಎಲ್ಲ ಅದೇ ಏನಿರಲ್ವೋ ಇವರೇ ಮಾಡಿಸ್ತಾರ ಪ್ರಾಯ
ಎಲ್ಲ ನಮ ಕಡೆ ಮಾಡ ಎಲ್ಲಾ ನಮ್ ಕಡೆೇನೆ ಮಾಡ ಸತರ್ಪ್ಪಪ
ಅದು ಲೇಬರ್ ಚಾರ್ಜ್ ಅವ್ರೇ ತಗೋ
ಹ್ಮ ಅವ್ರೇ ತಗೋತರ ಆ ಪೀಲ್ಡ್ದಾಗ ಹಾವಗಿವ್ ಬರ್ತ ಆ ಫೀಲ್ಡ್ ಹಾವ ಚೋಳ
ಅವ್ರ ಸರ್ ಏನ್ ಇ ನೋಡ್ಕೊಂಗಲ್ಲಪ್ಪಾ ಹುಡುಗರ್ಗ್ ಚಲೋದಂಗ ಸುಮ್ ಹೋಗ್ ಬಿಡ್ತಾರ ಅವ
ಹಾವ ಚೋಳ ಆ ಚೋಳ ಕೊೊಂಡಿ ಕಂಡಪುಟ್ಟಿ ದೊಡ್ಡ ಇರ್ತಾ
ಹ್ಮ್ ಕಡದ್ರೆ ಸತ್ತ ಬಿುಡುುದ
ಹ್ಮ್ ಏನ್ ಹಳ್ತಪ್ಪ ಬರಿೀ ಅ್ ಮುಟ್ಟಿದ್ರೆ ಸಹಾಯ ಅದ ಮುಟ್ಟಿದ್ರ ಸಯತೇವ ಸಾಯ್ತೇವು
ಹಾ
ಹ್ಮ ಹಾರ್ಟ ಡೇಂಜರ್ ಅಂತ ಡೆಂಜರ್ ಹಾವೂ ಹಾವು ಚೂಳ
ಹಾ ಮತ್ತತ್ ಹೆಂಗ್ ಮಾಡ್ತಿದ್ರು ನೀವು
ಹಂಗ ಏನ್ ಮಾಡಕ್ ಬರ್ಲ ಮತ್ತೇನ್ ಪಟ ಪಟಟ್ ಅದು ಬತ್ತ ಅಂದ್ರ ಅದ್ರ ಕೊಂಡಿ ಮುರಿದು ಕಳಸಬಿಡುದು ಹ್ಮ್ ಓ್ತಿದ್ವು ಪಾಪ ಕೊಂಡಿ ಮುರ್ಕೊಂಡು ಹದ್ತಿದ್ದವು ಹ್ಮ್ ಕೊಂಡ ಕಂಡ ಅಡಿ ಅವ ಏನಪ್ಪಾ ಏನ್ ಹೇಳಕ್ ಬರಲ್ಲ ಅವಿಗೆ
ಹ್ಮ್ ಹ್ಮ್ ಇವು ವೆಜಿಟೇಬಲ್ಸ್ ಇವು ತರಕಾರಿ ಅದು ಏನಯತ ಶಿಲ್ಲ ನಮ್ಮ್ ಕಡೆ
ತರ್ಕಾರಿ ಅನಕ್ಕೇನ್ ಏನಲ್ಲಾ ಇಲ್ಲಿ ಬರಿೀ ಗಿಡಗಳು ಅವ ನೋಡ್ಕಂಡಪುಟ್ಟಿ
ಇಲ್ಲಿ ಹಾಕ್ಸಿದ್ರಪ್ಪಾ ನಮ್ಮ ನಮ ಹಾಸ್ಟೆಲ್ ಮುಂದ್ ಹಾಕ್ಸಿದ್ರು ಅದು ನಾವೇ ಸಾಲು ಕೊರಿ ಅದಕ್ಕೆಲ್ಲ ನೆಲ್ಲ ನಾವೇ ಇದು ಮಾಡಿ ಸ್ವಲ್ಪ ಉಳಾಗಡ್ಡಿ ಬದ್ನಿ ಕೈ
ಹಾ ಹಾ ಹ ಹಾ ಹಾ ಹಾ ಮೆಣ್ಸಿನ್ಕಾಯಿ ಟಮಟ ಿ ಉಳ್ಳಾಗಡ್ಡಿ ಬದನಕಾಯಿ ಇವ್ ನಾಕು ಅಕ್ಷರನು ಹಾ
ಸೇ ಅವು ಟ್ಯಾಕ್ಟರ್ಲ್ಲಿ ನನುೆಲ್ಲಾ ಇದು ಮಾಡ್ಲಿಲ್ಲ ನಮ್ಗೆ ಕಡೆನ ಮಾಡ್ಸಕ
ಹ್ಮ್ ಉಳಕ್ನು ನಾವೇ ಮಾಡುದು ತೆಗಕು ನಾವೇ ಎಲ್ಲ ನಾವೇ
ಹಾ ಅದಕ್ ನೀರು ನಾವೇ ಹಾಕಿದ್ದೀವಿ
ಹ್ಮ್ ಅದ್ರದ್ದ ಇದು ದ ದಂಡಿದ್ ನೀವ ಮಾಡರನ ಏನಪಾ ಬಾರ್ಡ್ರ ಅಂದ್ರ
ಸಾಲ ಎಲ್ಲಾ ನಾವೇ ಮಾಡ್ಬೇಕಂತ
ಹ್ಮ
ಹ ಸರ್ ಮಾಡ ಸಾಕ ಚಿದ್ದಪ್ಪಾ ಸ್ಟಾರ್ಟಿಂಗ್ ಬರು ಬಂದ್ಕೂಲೆನ ಅದ್ನೇ ಮಾಡ್ಸ್ಯಾರ ಹ್ಮ್ ಹಿ ಕಕ್ಷರಭ ಆದ್ಮ್ಯಾಗಿದದು
ಹಾ ದೀಕ್ಷಾರಾಮಬಾದ್ ಮಗೆ ಶರ್ಮದಾನ ನು ತು
ಹಾ ಸಮಾಧಾನತಿ ಮಾಡಿಸಸ್ತಿದ್ರ ಅದು
ಕಡ ಮಾಡಸರು ಶಮದಾನ ಬರೀ ಕೆಲಸ ಮಾಡ್ಸೋತಾರ
ಹಾ ಅಬ್ರಿ ಕೆಲ್ಸ ಆದ್ರಾಗ ಬಸನ್ ಮಾಡಿ ದೋಸನ್ ಮಾಡಂತೇವಿ
ಹ್ಮ್ ನಮಗ ನಮಗೆ ಸಣ್ಣ ಸಣ್ಣು ಇ ಇದು ಆಚಲಾ ನಮ್ಮ್ ಕಡೆ ಇದು ಮಾನಿಕಾಯಿ ಗಿಡ ಹ ಶಾರ ಶ್ರಮದಾನ ತಂದಂದೆ ಮಾನಿಕಾಯಿ ಗಿಡ ಮಾನಿಕೈ ಗಿಡ ತೆಂಗಿನನ್ಕಾಯಿ ಗಿಡ ಹ ತೆಂಗಿನಕಾಯಿ ಗಿಡ
ನಮ್ ಕಡೆ ಹಾಸೆಲ್ ಹಿಂದ ಮುಂದೆ ಎಲ್ಲ ಮಾಡ್ಸ್ತೇರಾ ನಮ್ ಕಡೆ ಸಮಾಧಾನ ಆತೀವಿ
ಹಾ ಹಾ ಪೂರಾ ಸ್ವಚ್ ಮಾಡ್ಸಿದ್ರನು
ಎಲ್ಲಾ ಹಸನ್ ಹಾಸ್ಟೆಲ್ ಮುಂದೆ ಹೊಯ್ ಗಾರ್ಡನ್ ಎಲ್ಲ ಹಸನ್ ಕ್ಲೀನ್ ಮಾಡಿಸ್ ಬಿಟ್ರ ಆಗ ನಮ್ಮ ಕಡೆನ
ಹ್ಮ್ ಹ್ಮ್
ಹ್ಮ್
ನಮ್ ಕಡೆ ಬರೀ ಇದು ತೆಂಗಿನ ಕೈ ಗಡ ಹಚ್ಚಸದ್ನಯ ಮನೆ ಕೈ ಗಿಡ ಹಚ್ಚಸದ್ನ್ಯ ಬಾಳಿ ಕೈ ಗಿಡ ಹಚ್ಚಿಸಿದ್ನಯ ಇವೇ ಬರೀ ಇವೇ ಮಣಸ್ಯಾರ್ ನೋಡ್ ಬರೀ ಏನ್ ಹೇಳತಕ್ಕ ಹಾ ಪೂರಾ ಇದೆ ನೋಡ ಬಾನಿಕಗಡ ಮತ್ತ ಮತ್ತೆ ಅಲ್ಲ ಬರಿೀ ಮಳೆ ಆಗುದು
ಹಾ
ಆಯ್ತಾಯಯ್ತು
ಹಾ ಆಯ್ತ ಆಯ್ತು ಹಾ
ಇಡ್ಲಿ
ಹಾ